ಹಲೋ ಹ್ಮ್ ಹೇಳಪ್ಪಾ ಹೇಳಪ್ಪಾ ಆರಾಮ ನೀ ಅವ ಅ ಏನು ಅಲ್ಲ ಒಂಟರಿ
ಹಾ ಕಾಲ ಕಾಲೇಜ್ಗೆ ಹೋಗಿದ್ದಿ ನೋಡು ಕಾಲೇಜಿಂದ ಅಸ್ಲಿ ಹೊಂಟನ್
ಹ್ಮ್ ಯಾವ ಸ
ಹ
ನಾಮಸ್ತ
ಎಸ್ಸಿ ಎಸ್ಟಿ ಅಷ್ಟ ಅಲ್ಲ
ಅಲ್ಲೇ
ಹ್ಮ
ಎಲ್ಲ ವಾರ್ತಾ
ಇದು ಗಂದ್ ಸರ್ಕಲ್ ಇಂದ ಹಿಂಗ್ ಒಳ ಕುಷಿ ರೋಡ್ ಕಳದಾಸ ನಗರ ಕ ಇದು ಕಾಳಿದಾಸಾ ಸ್ಕೂಲ್
ಹು ಹಲೋ ಬೈ.
ಹು ಹು ಅಲ್ಲಿ
ಹು ಊಟಾ ಮಾಡಕ್ ಹೋಗಿ
ನೀವಾಗ ಇವಾಗ ಹೋಗಿ ಮಾಡ್ಬೇಕ್ ನೋಡಿವ ಬೆಳಗ್ಗೆ ನಾಷ್ಟ ಮಾಡಿದ್ದ ನಿಂದ್ ಊಟ
ಊಟಾ ಮಾಡಕೊಂಡ ಬನ್ನಪಾ ಮಾರಾಯ
ಎಲ್ಲದಿ ನೀನು
ಇಲ್ಲ ಹಾಸ್ಪಿಟಲ್
ಹೌದನಡ್ರಿ.
ಇಗ ಬಂದ್ರ ನೋಡ.
ಹ್ಮ್ ಹ್ಮ್ ಎಕ್ಸಾಮ್ ರಿಸಲ್ಟ್ ಇನ್ನು ಬಿಟ್ಟಿಲ್ಲಾ ನಿಮ್ದ
ನೀ ಬಿಟ್ರ ವಳ್ಳಿ ಸಪನಿ ಬಡೀಬೇಕು ಕಟ್ಟೇನಿ ಬಿಟ್ಟಿಲ್ಲಾ. ಅನೌನ್ಸ್ ಮಾಡಬೇಕು.
ಓ ಇನ ಸಪ್ಲಿ ಬರಿಬೇಕನ ಈಗ್ ನೀವು
ಹ್ಮ್ ಮೊಲ ಆಯ್ತಲ್ಲ ಮೊನ್ನೆ ಇಲ್ಲ ಬರ್ದಿಲ್ಲ
ಹ್ಹು
ಇನ್ನು ಅಪ್ಲಿಕೇಶನ್ ಆಗದ ಐತಿ ಇನ್ನು ಟ್ವೆಂಟಿವರೆಗೂ. ದಾಯ ಅ ಸಪ್ಲಿ ಕತಾವ.
ಅದಕ್ಕ ಅಪ್ಲಿಕೇಶನ್ ಹಾಕ್ಬೇಕ ಸಪ್ಲ ಕಟ್ಟಾಕ.
ಹು ಆನ್ಲೈನ್ಗೆ ಹಾಕಬೇಕಾಗೇತಿ ಅಮೌಂಟ್ ಕಟ್ಟಕ್ ಅಷ್ಟೆ.
ಅಮೌಂಟ್ ಕಟ್ಬೇಕಣ ಹು. ಹು ಹು ನಮ್ಮ ಮಂಗಳ ಪಾಪಾ.
ಹಣಾ ಅದು ಕಟ್ಟದೈತೆ ಹಾಗ ಈ ಅವಾವಗ ಬರ್ತಾವಣೆ ಎಕ್ಸಾಮ್ ಆಗಸ್ಟ್ ಬರ್ಬೋದು ಜುಲೈ ಬರ್ಬಹದು.
ಎಪ್ಪಾ ನಮ್ದ ಅವಾಗ ರಿಸಲ್ಟ್ ಬಂದಿರ್ತ ಆಗ್ಲೇ.
ಹ್ಮ್ ಬರ್ದ ಬಂದರ್ತೆ ನಿಮ್ ಬರ್ದ್ ಬಿಟ್ಟಿರೆ ಅದೇ.
ಹು ಹು ಅವಾಗ ರೀಜಲ್ಟ್ ಬರ್ತ ನಮದು. ಹು ಅಗಷ್ಟು ಹಿಂಗೆಲ್ಲಾ.
ಬಾಳ ವಷಾ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಯಕ್ ಒಂದ್ ಮಂತ್ ರಿಸಲ್ಟ್ ಮತ್ತೆ ಆ ಅದಕ್ಕೆ ರಿವ್ಯಾಲಿವೇಶನ್ ಅಂತ ರಿವ್ಯಾಲಿವೇಶನ್ ಆಗಬೇಕು.
ಹು ಹ್ಹು ಹೆ ಫೇಲ್ ಆದ್ರೂ ಆಗ್ತಿ ಫೇಲ್ ಇಲ್ಲ ಇರತ್ ನಮ್ಗ.
ಹು ಹು
ಹ್ಮ್ ಫೇಲಾದ್ರ ಹಾಕ್ತಿವಿ ಫೇಲದ್ರ ಎದಿಕ್ ಹಾಕ್ತಿ ಫೇಲದ್ರ ಹಾಕು. ಪಾಸ್ ಆಗ್ತಿ ಬಿಡಲ್ಲ.
ನಿಮ್ದ ಎಷ್ಟು ಪರಸದ ದೈತಿ
ಒಂದ್ ಸಬ್ಜೆಕ್ಟ್ನ ಸಾವಿರ ನಿಮ್ದ ಒಂದ್ ಸಾವಿರ ನಮ್ದು ಹಾ ಒಂದ್ ಸಾವಿರ. ಹ ಒಂದಕ್ಕ ಒಂದ್ ಸಾವಿರ ನಿಮ್ದ ಹಾ
ಐದನೂರೂಪಾಯಿ ನಮ್ಮದು.
ನಿಂದೆ ವಸಲೋಪಾ ನಮ್ದ ಸಾವಿರ ರೂಪಾಯಿ. ತ್ತಾರ್ಲೊಪಾ ಹು ಹ್ಹು.
ಏನ್ ಅಯ್ತ ಇಲ್ಲ ಸಾವರೂಪ ಬರ್ಲಕರ್ ವೈಕೊಂಡ ಹೋಗ್.
ಹ್ಮ ಹ
ತಪತಿ. ಏನ ಒಂದ ಎರಡ್ ಮೂರು ಸಬ್ಜಕ್ಟ್ ಆಗಿಬ ಬಿಟ್ರ ಆತ ಐದ ಸಾವಿರ ಮೂರ್ ಸಾವಿರ ಆಗುತ್ತೆ.
ಹು ಎಡ್ ಮೂರ್ ಸಾವಿರ ಎರಡ್ ಮೂ ಸಾವಿರ ರೂಪಾಯ ಆಗ್ಬ ಬಿಡ್ರೈಐತಿ ನಿಮ್ದಾದ್ರ. ಇ ನೂರು ರೂಪಾಯ ಆಗತ್ ಮೂರ್ ಸಬ್ಜೆಕ್ಟ್ ನಿಮ್ದ ಬೆಸ್ ಅಲ್ಲ ಹ್ಮ
ಚಾನ ಕಟ ಕೆ ಮುನ್ನೋ ರ ನೋ
ಹಾ ಒಂದ್ ಸಬ್ಜೆಕ್ಟ್ ಏನಾ
ಹ್ಮ್
ಒಂದ್ ಸಬ್ಜೆಕ್ಟ್ ತ್ರೀ ಹಂಡ್ರೆಡ್
ಹಾ ಇರ ವರಷ ವಸ ಆರ್ಮಲ ಪ್ರಾಕ್ಟಿಕಲ್ ಎಲ್ಲ ಸೇರಿ
ಹ್ಮ ಎಾರ್ಡ್ ಸಬ್ಜೆಟ್ ಆದ್ರ ಒ ಸಬ್ಜೆಟ್ ಆದ್ರ ನಾಲ್ಕರುರಡ್ ಸಬ್ಜೆಕ್ಟ್ ಆದ್ರ ಆರ್ನೂರು ಮೂರ್ ಸಬ್ಜೆಕ್ಟ್ ಆದ್ರೂ ಒಮ್ಮೈನೂರು ನಾಕ್ ಸಬ್ಜೆಕ್ಟ್ ಆದ್ರರು ಹದನೈದುನೂರು
ಹ ಆಯ್ತಾ ಒಂದಾರ ನಾಗನೂರನಾ ಹಲೋ
ಹ್ಮ ಒಂದ ಸಬ್ಜೆಕ್ಟ್ ನಾಕ್ನೂರು ಎರಡ್ ಸಬ್ಜೆಕ್ಟ್ ಆದ ಆರ್ನೂ ಹಾ
ಅಂದದೇ ಸಬ್ಜೆಕ್ಟ್ಗೆ ಐನೂರ ತಂತ್
ನಿಮ್ದು ಒಂದ್ ಸಬ್ಜೆಕ್ಟ್
ರೇಟ್ ಐದಾನು ಐದಾನೂರ ಪ್ರಾಕ್ಟಕ್ ಎಲ್ಲೊಂಡಾಲ ಚೆ ವೀ ಕಟ್ಟದಾ ಮುನ್ನೂರು ರೂಪಾಯಿ
ಹ್ಮ್
ಕ್ಟಿಕಲ್ ಇದ್ರ ಆಮ ಒ ಪ್ರೊಜೆಕ್ಟ್ ನಲ್ರೂ ಸೇರಿ ಹ ನಮಸ್ ಸ ಹೋಗದಿನನು
ಹ್ಮ್
ಮ ಒಪು ಬಪ್ಪು ಒದಕ್ ಟೈಮಸ್ ಹು
ಹೌದಲ್ಲ ಯನ್ ಮಾಡ್ತೀನ ಆಯತಾ
ಐ ಇ ಇಲ್ಲ ಟಿಂಗಷನ್ತ
ಹ್ಮ ಹೌದೇ ಹ್ಮ್ ಎಕ್ಸಾಮ್ ಮುಂದೆ ಇರಾಗ ಸ್ವಲ್ಪ ಸ್ವಲ್ಪ ದಿನ ಬೇ ಹೋಗಬೇಕಪ್ಪಾ ಓದ್ಬೇಕ
ಹ್ಮ
ಏನ್ ಓದಿದ್ರಿ ನಮ್ಮ ಪಾಸ್ ಮಾಡಿದ ಪಾಸ್ ಮಾಡ್ತಾರ ಇಲ್ಲಾಂದ್ರೆ ಫೇಲ್ ಮಾಡ್ಬಿಡ್ತಾರ ಅವ್ರ ಕಾಯಗಿತ್ತಲ್ಲ ನಮ್ಕಾಯ ಏನಿ ಇರಲ್ಲ ಅವ್ರ ಕಾಯ ಆಗಿ ಇತ್ತಲ್ಲ
ವಡಿತಣಂದ ನಮಾವದು ಇಲ್ಲ
ಕಫೀಚ್ಚು ದಿನ ನೋಡಿತಾರಪ್ಪ ಏನ್ ಬಾರ್ರನಫೇಲ್ ಮಾಡ್ತಾರ್ ನಮ್ದಗ
ಹ ಖಾತೆ ಮಾಡಕ್ ಬಿಡ್ತಾರ ನಮ್ಗ್ ಅದು ಬಿಡಲ್ ಬಿಡಕ್ ಬಿಡಲ್ ಬಿ
ಬಿಟರು ಬರೋದ್ರನು ಫೇಲ್ ಮಾಡ್ತಾರಲ್ಲ ಹ್ಮ್ ಹ್ಮ್
ಹೌದಾತ
ಬರದ್ರನುಫೇಲ್ ಮಾಡ್ತಾರಲ್ಲ ನಮ್ದ ನೇಮಕ
ಹ್ಮ್ ಹದ ಏನ್ ಮಾಡ್ತಾರ ಏನ್ ಮಾಡ್
ಅಂದೇನು ಪಡ್ಡ ಡಿಮ್ಮಿ ಕೊಟ್ಟ
ಏನ ಮಾಡಕ್ಕಲ್ಲ
ಹ್ಮ್ ಹ್ಮ ಹ್ಮ
ಎಲ್ಲ ಇ ಹೋಗ ಏನ ಅಷ್ಟ
ಹ್ಮ್ ಒಂತೇನಿ ನಾ ಇಲ್ಲದಿನಿಂದ ಹೊಸ ಹಾಸ್ಪಿಟ್ಲ್ ಐ್ತಲ್ಲ ಇಲ್ಲಿ ಇಲ್ಲದ ಎಜ ಹಾಸ್ಪಿಟಲ್ ಹಾ.
ಅವರುಡೆ ರೆಡಿ ಆಗತನಾವ
ಯಾವದು ಇದಾನ.
ಹ ಹ್ಮ
ದೊಡ್ಡದ ಕಟ್ಟಸ್ಕತರ ಯವಾಗ ರೆಡಿ ಆಗುತ್ತೆ ಇಲ್ಲಾರ ಕೆಲ್ಸಕ್ಕೆ ಬರ್ತಿವತ್ತುಾಗ ರೆಡಿ ಆದ್ರೆ.
ಸರಿ ಅವನಿಗೆ ಕಲ್ಲ ಆುತ್ತೆ ಆಸ್ಲಗಾಗತ್ತ.
ಹ್ಮ್ ಹಿಂದ ಅಸ್ಲಿಂದ ಆಗ್ಬ ಬಿಡತೈತಿಲ್ಲ ಪಟ್ಟನ ಊಟ ಮಾಡಿ ಪಟ್ಟನ ಬಂದ್ಬಿಟ್ರೆ ಆಗ ಹೋಗತಿ. ಹ್ಮ್ ಹ್ಮ್ ಬೈಕ್. ಬೇಡ ಸೈಕಲ್ ಬೇಡ ಏನೇನು ಬೇಡ ನಡ್ಗಂತ ನಡ್ಗಂತ ಬಂದ್ರ ಏನ್ ಒಂದ ಎರಡ್ ನಿಮಿಷ ಇದ್ದಾರೆ ಅಷ್ಟೇ.
ಹ್ಮ್
ಹ್ಮ್ ಪಟ್ಟಾನ ಪಟ್ಟಾನ ಬರಕ್ ಬರ್ತ.
ಹ್ಮ್............ ಕಟಾಕತಾರಣ ಯಾವಾಗ ಹೊಯದು. ಸಾವ ತ ಎ ಚ ಬಿ್ರ ಮಣ ವಳ್ಳರ
ದೊಡ್ಡದ ಆಯತ ಅದು.
ಹ್ಮ್ ರಾಡ ಆಕಿ ನಿಂದರ್ ಸರ ನೋಡ ಅದ್ನ್.
ಪಡ್ಗೆಾ ಅಗ ತೋಡಾ ಕಸಸ್ಡಗಾಗ ಅಸ್ಪತ್ರ ಆಗತಾ
ಹ್ಮ
ದೊಡ್ಡದಾಯ್ತಿ ಇದ. ಯಾವಾಗ ರೆಡಿ ಮಾಡ್ತಾರ ಏನು ಮಗ ಕರ್ಕೊಂತಾರೆ ಏನು ವ್ಯಾಕೆತ್ತಾ ಅದ. ರಡಿ ಮಾಡಿದ್ದೆ-
ಹ್ಮ ಈಗ ಇಲ್ಲ ಸನಯದ್ರಗ ಇಲ್ಲ ಅದ್.
ಹ್ ಆದ್ರೆ ಮುಗ್ಯಾಕ್ ಬಂದಕನು ಪೇಂಟ್ ಗಿಂಟ ನ್ ಮಾಡಬೇಕ. ಇನ್ನು ಒಂದು ಇನ್ನೊಂದ್ ವರ್ಷ ಎರೆಡು ವರ್ಷ ಹೋಗುತ್ತೇನ ಅಲ್ಲ
ಆಗುತ್ತ
ಹೋಗತ್ ಬಿಡ ಇನ್ನೊಂದ್ ವರ್ಷ ಆರಡ್ ವರ್ಷ ಹೋಗುತ್ತದಾ ಹ್ಮ್
ಇ ಪೇಂಟಿಂಗ್ ಇಲ್ಲ ವೈರಿಂಗ್ ಇಲ್ಲ ಲೈಟಿಂಗ್ ಲೈಟ್ ಲೈಟಿಂಗ್ ಎಲ್ಲ ಟೈಮ್
ಹ್ಮ್ ಪ್ಲಮ್ಮಿಂಗು ಇನ್ನು ಪೇಂಟಿಂಗು ವೈರಿಂಗ್ ಎಲ್ಲಾ ಮಾಡ್ಬೇಕು ಅವರಾ ಇನ್ನ..
ಹ್ಮ್ ಮತ್ತ ಹಿಂದ ಸರಿ ಯಾಕ ಕಲ್ಸದ್ ನನ್ನ ಅಮೌಂಟ್. ನೀನ್ನು ನಿಷ್ಟಟ ರೀ ಮಾಡಕತ್ತಿಯಲಾ. -
ಮಾಡಾಗತ್ತೆ
ಕೆಲ್ಸ ಮಾಡಾಕ್ತಿವ ಅವ ನಿಂದಿರ್ಸರ್ ಅದು ನೀವು
ನಿಂದ್ರಸರ್ ಈಗ ಒಂದು ಎರಡ್ ವರ್ಷ ಆತ್ಬಿಡದ ಮಾಡ ಇದು ಮಾಡಿ. ಒಂದ ಎರಡು ವರ್ಷ ಆಡುವರೆ ವರ್ಷ ಆತ ಹ್ಮ್ ಎಲ್ಲಿತನದ
ಹ ಕಲ್ಲ ಅಕಡೆ.
ಹ್ಮ ಯಾವಾಗ ಅಂತಲ್ಲಿ ಕಂಟ್ರೆಕ್ಟ್ ಚಂದು.
ಹ್ಮ್
ಒಂದು ಪರ್ಚ ಕಾಂಟ್ರಾಕಟ್ ಕೇಳತಾನಿ ತಡಿ ಅವನ್.
ಹಾ
ಕೇಳ್ತರಿ ಕೇಳ್ತ ಹೋಗಿ ಚಲ ಆಗುತ್ತೆ ಅಂತಂದು ಮುಂಚೆ ಎಲ್ಲಿತ್ತು ಏನೆ ಎಲ್ಲಾ ಕೇಳ್ತನ ತಡಿ. ಹ್ಮ್ ಮತ್ತೆ ಅಪ ನಿಮ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ನಿಮಗ.
ಹ್ರೇ ಕೊಡ್ತಾರ ನಾಕ್ ಕೊಡ್ತಾರ-
ಹಕ್ಸರ
ಹ್ಮ್
ಸಾತ್ ಬಡತ ಸಾತ ಮ
ಏನ್ ಎತ್ತ ಎತ್ತಾಗ ಆಗತಾವ
ಹಾ ಹಾ ಹ
ಎರಡ್ ಸೈಡ್ ಆಗಲ್ಲದು ನೆಟ್ವರ್ಕ್
ಹಾ ಹಾ ಹ್ಮ್ ಇಡ್ಲಿ ಬಿಡೋ ಮತ್ತೆ ಪಾರ್ಟ್ ಟೈಮ್ ಅಲ್ಲ ನಡೆತೈತೇ ಅಷ್ಟು ಅಷ್ಟಾರ ಹಾ ಹಾ ಹ
ಹ ಎಲ್ಲಿ ಹೋಗಲ್ಲಸ
ನಾನು ಎಲ್ಲಿಲ್ಲಿ ಇನ್ನ ಕಾಲೇಜ್ ಐತೆಲ್
ಎಲ್ಲ ಜ್ದ ಅದಗೆ ಹೋಗಂತ
ನಾನು ಕೇಳಕ ಅಂತ ಹುಡುಗ ಆಕತ್ತತಿ ನೀನ್ ಸಿಗಕತ್ತಲ್ಲ ಸಿಖರೆ ಹೋಗ್ಬಿಡ್ತ ನಾನು ಸಿಕ್ಕರೆ ಹೋಗ್ಬೇಕ ನ ಹಡ್ ಗತಿ ನಾನ
ಹ್ಮ್
ಹ್ಮ್
ಊಟ ಕನ್ ಅರ್ತಗ
ಊಟಕ್ಕ ಇವಾಗ ಹಸಾಗ ಈಗ ರೋಟ್ರಲ್ಲ ಅಂತರ
ಎಲ್ತ್
ರೊಟ್ಟಿ ಪಲ್ಯ ಅನ್ನ ಸಾರು
ಚಪ್ಪಾತ ಚಪ್ಪಾತ್ ಕೊಡೋ ನ
ಹಿಗಿಲ್ಲ ನೈಟ್ ಚಪತಿ ಹ್ಮ
ಮೊಟಾ ಮಧ್ಯಾಹ್ ರಟ್ಟಿ ರೊ ಒಂದಿನಂಗಾನ
ಹ್ಮ್
ನೈಟ್ ಚಪಾತಿ ಕೊಟ್ರ ಒ. ಮದ್ನ ರೊಟ್ಟಿ ಹಾ ಹಲೋ
ಹ್ಮ್ ಮಧ್ಯಾಹ್ನ ರೊಟ್ಟಿ ರಟಿ ತತಿ ಹ್ಮ್ ಅದ್ಯಾಂಗ ರೊಟ್ಟಿ ಏನ್ನು ಇ ಚಪತಿ
ಹ್ಮ್ ಮತ್ತೆ ನೆಕ್ಸ್ಟ್ ಡೇ ಚಪಾತಿ ರೊಟಿ
ಹ್ಮ್
ಅಂದ ಒಂದ ಮಾಡಂದ ಒಂ ದ ರೋಟ್ಟಿಂದ ಚಪಾತಿ
ಹ್ಮ್ ಮೊಟ್ಟೆ ಆಗಿ ಅದ ಇದು ಕೊಡ್ತಿರ್ತ ಚಲೋ ಕೊಡ್ತಾರ ಊಟ
ಚೆನ್ನ ಮಾಡ್ತಾರೆ ಒ ಮಾಸ್
ಹ್ಮ್ ಮಸ್ತ್ ಮಾಡ್ತಾರ
ನಮ್ಮ ಮಾಡಲ
ನಿಮ್ಮ ಹಾಸ್ಟೆಲ್ ಮಸ್ತ್ ಮಾಡ್ತಾರ
ಒನ್ನಾಗ
ಹ್ಮ್
ಹಂಗ್ ಮಾಡ್ತಾರ
ಎಲ್ಲಾದ್ರ ಕಷ್ಟಪ ಹ್ಮ್ ಹೊರಾಗಂತ ತಿನ್ನ ಕಾಗಲ್ಲ ಹ ಕಾವಲ್ಲ
ಹಾ
ವರ ಜಾಸ್ತಿ
ಎಲ್ಲಿ ಮಾಡ್ತಪ್ಪಾ
ಹಾ
ಎಷ್ಟ ಎಷ್ಟಲ್ಲಮ
ಹ್ಮ್ ಹ
ಹೊರ ಎಶ್ಟ್ ದಿನ ಮಾಡ್ತೀರ
ಹ್ಮ್ ಒಂದ್ ದಿನ ಮಾಡಕ್ಿಂದ ಎರಡ್ ದಿನ ಮಾಡ ಹ ಏ ಮಕ ತಗೋಲೀ ಮಡನ ಹ
ಹ
ಹ ಹ ಶೋಣ ಮತ್ತೆ ನಂತೆ ಹ್ಮ್ ಸರಿತ ಇಡ್ಲಾ
ಅ
ಹ್ಮ ಹ್ಮ